ಕಾರಣ.
ನಮಸ್ತೆ.
ಹೇಗಿದೆಯಾ.
ಚೆನ್ನಾಗಿದ್ದೀನಿ ನೀನ್ ಹೇಗಿದ್ದೀಯಾ.
ನಾನು ಚೆನ್ನಾಗಿದ್ದೀನಿ. ಏನ್ ಮಾಡ್ತಾ ಇದೀಯಾ.
ಏನುೂ ಇಲ್ಲ ಸುಮ್ಮ್ನೆ ಮಲ್ಕೊಂಡಿದ್ದೆ.
ಹೌದಾ.
ಹ್ಮ್.
ಹಾಗೆ.
ಹ್ಮ್.
ಮತ್ತೆ.
ಮತ್ತೆ ನೀವೇನ್ ಮಾಡ್ತಾ ಇದ್ರಿ.
ನಾನು ಸುಮ್ಮನೆ ಮನೆ ಕೊಂಡಿದ್ದೀನಿ.
ಹ್ಮ್.
ಹ್ಮ್ ಹೇಗಿತ್ತು ಇವತ್ತಿನ ದಿನ.
ತುಂಬಾ ಚೆನ್ನಾಗಿತ್ತು.
ಹೌದಾ.
ಹೂ
ಹ್ಮ್ ನಿಮ್ಮ ಕಾಲೇಜಿಗೆ ಹೋಗಿದ್ದರಾ.
ಇಲ್ಲ ಇವತ್ತು ನಾನು ಹೋಗಿರ್ಲಿಲ್ಲ.
ಹೌದಾ ಯಾಕೆ
ನಂಗೆ ನಿದ್ದೆ ತುಂಬಾ ಬರ್ತಾ ಇತತ್ತು ಎದೊಳಕೆ ಆಗಿಲ್ಲ
ಹೌದಾ ಹ್ಮ್ ಒಳ್ಳೆ ಕೆಲ್ಸ ಮಾಡದ್ರಿ
ಹ್ಮ್
ಹ್ಮ್್ಮ ಮತ್ತೆ ಹೇಳಿ
ಹ್ಮ್
ನಿಮಗೆ ಹ್ಮ್ ಇವತ್ತು ಕೃಷಿ ಬಗ್ಗೆ
ಮಾತಾಡೋಣ್ವಾ
ತುಂಬಾ ಒಳ್ಳೆಯ ವಿಷಯ ಕೃಷಿ ನಮ್ಮ ದೇಶದ
ಬೆನ್ನೆಲು ಹೌದು ನಾ್ ಚಿಕ್ಕ ವಯಸ್ಸಿನಿಂದ ಕೇಳ್ಕೊಂಡ್ ಬರ್ತವಿ ಹತಾ ಇದ್ದೀವಿ ಫಾರ್ಮರ್ಸ್ ದ ಬ್ಯಾಕ್ ಬೋನ್ ಆಫ್ ದ ಕಂಟ್ರಿ ಅಂತ
ಹೌದು ಒಳ್ಳೆಯ ಮಾತು ಹೇಳಿದ್ರಿ
ಹ್ಮ
ಹ್ಮ್ ಖುಷಿ ಯಾಕೆ ಮುಖ್ಯಾ ಹೇಳಿ
ಕೃಷಿಯಿಂದ ನಮಗೆ ಆಹಾರ ಸಿಗುತ್ತೆ
ಹೌದು ನೀವು ಯಾವತ್ತಾದರ ನೀ ಆಹ ಕೃಷಿ ಮಾಡಿದ್ದೀರಾ
ನಾನು ಚಿಕ್ಕ ಚಿಕ್ಕದು ಮಾಡಿದ್ದೀನಿ ಈ ಕೊತ್ತಂಬರಿ ಗಿಡ
ಹೂ
ಮತ್ತೆನು ಮಜ್ಜಿ ನಂಗೆ ಆ ಮೆಣಸಿನ್ಕಾಯಿ ಗಿಡ ಒಂದ್ಸರಿ ಹಚ್ಸಿದ್ರು ಹ್ಮ ಹಗೆ ನಮ್ಮ ಅಜ್ಜಿ ಹೇಳಿದ್ರೆ ಮಾಡಿದೀನಿ ಒಂದ್ಸರಿ ಚಿಕ್ಕಳಿದ್ದಾಗ
ಹಾಗೆ ನಾವು ಹಾಗೇನಿಲ್ಲ
ಹ್ಮ
ದೊಡ್ಡ ದೊಡ್ಡ ಕೆಲ್ಸವೇನು ಮಾಡಿಲ್ಲ ಅದೇ ನಮ್ದೊಂದು ಮಾವಿನ ಗಿಡಗಳಿರುವದು ಇದಿದೆ
ಹಾ
ಜಮೀನು ಹ ಆಗೋಕ್ಕೆ ಎಲ್ಲಾ ನೀರು ಟ್ಯಾ ಏನೋ ನೀರ್ ಓಡಸ್ತರಿ
ಹ್ಮ
ಆಮೇಲೆ ಎಲ್ಲಾ ಒಂದೊಂದು ಗಿಡಕ್ಕೂ ಸ ಇ ಈ ನೀರ್ ನಿಲ್ಲೋದಕ್ಕೆ ಅಂತ ಹೇಳೇಳ್ಬಿಟ್ಟು ಈ ಪಾಯ ತೆಗದಂಗ ತೆಗಿತಾರೆ ಗೊತ್ತಾ ನಿಮಗೆ.
ಹಾ.
ಆತರ ಎಲ್ಲಾ ತೆಗೆದಿದ್ದೆ ಒಂದ್ಸಲ. ಆತರ ಒಂದು ಎಷ್ಟು ಒಂದು ಇಪ್ಪತ್ತ ಮೂವತ್ತು ಗಿಡಗಳ ತೆಗೆದೆ ಅಷ್ಟೆ ನಾನು.
ಹಾ.
ಹ್ಮ್ ಇಪ್ಪತ್ತೊ ಮೂವತ್ತೊ ಗಿಡಗಳ ತೆಗೆದಿದ್ದೆ. ನಮ್ಮ ಅಜ್ಜಿ ಅದನ್ನ ಈ
ಅದನೆನ್ ಅಂತರಪ್ಪ.
ಏನಂತರೆ.
ಚಮ್ಕೆ ಅಲ್ದೆ ಇನ್ನೊಂದು ಬರುತ್ತಲ್ಲ ಗಡಾರಿ.
ಹ
ಗಡರಿಯಿಂದ ಅವ್ರ ಅವ್ರು ಹೊಡ್ಕೊಂತ ಹೋಗಿರೋದು ನಾನ್ ಜಂಕೆಯಿಂದ ತೆಗೆದ ಏಗತ್ತ ತೆಗದು ಮಣ್ಣ ಎಲ್ಲ ಸೈಡ್ ಗ ಹಾಕದು.
ಹೌದಾ.
ಪಕ್ಕಕ್ಕೆ ಹಾಕಿ. ಅಲ್ಲಿ ಆತರ ಮಾಡ್ಕೊಂತ ಹೋಗ್ತಾ ಇದ್ರಿ.
ಹಾ.
ಹ್ಮ್ ಆತರ ಒಂದ ಕೆಲ್ಸ ಮಾಡಿದೀನಿ ನಂತರ ಮೆಣ್ಸಿನ್ಕಾಯಿ. ಆಮೇಲೆ ನಮ್ಮ ಹಳೆ ಇವಾಗ ನಾವಿರುವ ಮನೆಯಿಂದಗಡೆ.
ಹ್ಮ್
ಅಂದರೆ ಅಲ್ಲಿ ಎಲ್ಲಿ ಹೇಳಿ ನಮ್ಮ ಹಳೆಯ ಮನೆ ನೋಡಿದ್ದೀರಲ್ಲ ನೀವು್.
ಹಾ ನೋಡಿದ್ದೀನಿ.
ಅಲ್ಲಿ ಆದ್ರ ಹಿಂದೆಗಡೆ.
ಹ್ಮ್.
ಅಲ್ಲಿ ಪುದಿನಾ ಎಲ್ಲಾ. ನಮ್ ಮನೆಗ್ ಏನಾರು ಬೇಕು ಅಂದ್ರೆ ಕಿತ್ಕೊ್ ಬರೋದು.
ಹ್ಮ್.
ಅಂದ್ರೆ ನಾವು ಅಂಗಡಿಯಿಂದ ತರ್ತಾ ಇರ್ಲಿಲ್ಲ ನಮ್ಮ ಮನೆ ಹಿಂದೆ ಕಡೆನೆ. ಪುದೀನ ಎಲ್ಲ ಬೆಳೀತಾ ಇದ್ರು.
ಹ
ದಿನ ಕಿತ್ಕೊ ಬರೋದು.
ಹ್ಮ್.
ಆಮೇಲೆ ಕೊತ್ತಂಬರಿನೂ ಬೆಳೀತಾ ಇದ್ರು.
ಹ್ಮ್
ಕರ್ಬೇನ್ ಸೊಪ್ಪು ಇತ್ತು.
ಹಾ.
ಎಲ್ಲ ಕಿತ್ಕೊಂಡ್ ಬರ್ತಾ ಇದ್ದೆ ನಾನು.
ಹೌದಾ.
ಹೌದು ಇದು ಗೊತ್ತು.
ಹ್ಮ್.
ನಂತರ. ಮೆಣ್ಸಿನ್ಕಾಯಿ ಗೊತ್ತು ಅದು ಕಿತ್ಕೊಂಡ್ ಬರ್ತಾ ಇದ್ದೆ. ಮೆಣಸಿನ್ಕಾಯಿ ಹ್ಮ್ ಆಮೇಲೆ ನಮ್ಮ ಅಜ್ಜಿ. ಈ ಕಡ್ಲೆ ಬೀಜ ಬರುತ್ತಲ್ಲ.
ಹ
ಹ ಅದನ್ನ ಬಿಡ್ಸಾಕಂತವ ಅದು ಹೋಗ್ತಾ ಇದ್ರು ಆಮೇಲ ಅ ಹ ಕಲೆೆ ಬೀಜತೆ ಇದಕ್ಕೂ ಹೋಗ್ತಾ ಇದ್ರೂ ಏನೋ. ಅದು ಕಲೆೆ ಬೀಜ ಕಳೆ ಕೇಳ್ತಾರಲ್ಲ.
ಹ ಹ
ಅದಕ್ಕ ಹೋಗ್ತಾ ಇದ್ರು.
ಹ್ಮ.
ನಮ್ಮ ಚಿಜ ಒಂದಿಗೆ ಹೋಗಿದೆ ಬ ಆದರೆ ನಾನು ಕೆಲ್ಸ ಮಾಡ್ಲಲ ಬಿಸಿಲಿಗೆ ಮಾ ಇವಾಗ
ಹ್ಮ
ನೀವು ಹೇಳುದ್ರಲ್ಲ.
ಹಾ
ರೈತ ಹೇಗೆ ಅಂದ್ರೆ
ಹ್ಮ
ಮಳೆ ಬಂದ್ರುನು ಮಳೇಲಿ ಕೆಲ್ಸ ಮಾಡಕು ಸಿದ್ಧವಾಗಿರಬೇಕು. ಎಷ್ಟೇ ಬಿಸಲ ಇದ್ದರನು ಬಿಸಿಲಲ್ಲ ಕೆಲಸ ಮಾಡಲು ಸಿದ್ಧವಾಗಿರಬೇಕು.
ಹಾ
ಹ್ಮ
ಕೆಲ್ಸ ಮಾಡ್ಬೇಕು ಅಂದ್ರ ಮಾಡ್ಬೇಕು ಅವ್ರ ವಾತಾವರಣ ಎಲ್ಲ ನೋಡಲ್ಲ.
ಹೌದು ಅವರು ಎಲ್ಲದಕ್ಕೂ ಸಿದ್ಧವಾಗಿರುತ್ತಾರೆ ರೈತರು. ರೈತ ಯಾವ ಕೆಲ್ಸ ಮಾಡುತ್ತಾರೆ ಹೇಳು.
ಹ್ಮ ಅವರು ಭೂಮಿಯನ್ನು ಉಳುಮೆ ಮಾಡಿ ಬೆಳೆ ಬೆಳೆಸುತ್ತಾರೆ.
ರೈತ ಪರಿಶ್ರಮ ಯಾಕೆ ಮುಖ್ಯ.
ಹ್ಮ ಅವರ ಪರಿಶ್ರಮದಿಂದ
ಹ್ಮ
ನಮ್ಗೆ
ಆಹಾರ ನ ಸಿಗುತ್ತೆ.
ಅ ಆಹಾರ ಸಿಗುತ್ತೆ.
ಹ್ಮ ನಂತರ ರೈತ
ಹ್ಞೂ
ಬೆಳೆಗಳಾಗ್ತಾರೆ ಗೊತ್ತ ಅಕ್ಕಿ ಗೋಧಿ. ಜೋಳ ರಾಗಿ.
ಹಾ
ನೀವ ಕಪ್ಪ ತಿಂದಿದ್ದೀರಾ ಯಾವತ್ತಾದರೂ ಇದರಲ್ಲಿ ಇಲ್ಲಿ ಕೃಷಿಯಲ್ಲಿ
ಹ್ಮ್ ತಿಂದಿದ್ದೀನಿ ನಂಗೆ ತುಂಬಾ ಇಷ್ಟ ಕಬ್ಬ ಅಂದ್ರೆ.
ಕಬ್ ನಿಮಗೆ ಗೊತ್ತಾ ಕಬ್ಬಿನ ರಸ ಮ ಮತ್ತೆ ಕಬ್ಬಿನಿಂದಾನೇ ಬೆಲ್ಲ ಆಗುವುದು.
ಹಾ ಗೊತ್ತು.
ನಾನು ಆ ಬೆಲ್ಲದ ನಮ್ಮ ಮನೆಯ ಹಿಂದೆಗಡೆನೆ ಎಲ್ಲಿ ಅಂದರೆ ಊರಿನಲ್ಲಿ ನಮ್ಮ ಮನ ಹಿಂದೆಗ ಮನೆ ಕಪ್ಪಿನ ಕೃಷಿ ಇತ್ತು ಅಲ್ಲಿ ಚಿ ಚಕ್ಕದಾಗಿ ಒಂದು ಮಣ್ಣಿನ ಮನೆ ಇತ್ತು ಅಲ್ಲಿ ಮಾಡ ಒಳ್ಳೆ ಪಾನಕಾ ತರ ಆಗಿರುತ್ತೆ ಅದು ಸ್ವಲ್ಪ ಗಟ್ಟಿ ಆದಾದಾಗ ಬೇಕಾದರೆ ಆಹಾ ಬೆಲ್ಲ ಎಲ್ಲ ಏನ್ ಇರುತ್ತೆ ಗೊತ್ತಾ ನಾನ ಒಂದ್ಸಲ ತಿಂದಿದ್ದೆ
ಹ್ಮ್
ಹ್ಮ್ ಸಕ್ಕತ್ತಾಗಿರುತ್ತೆ
ಹೌದಾ
ಹ್ಮ್ ಕೃಷಿಗೆ ಯಾವುದು ತುಂಬಾ ಮುಖ್ಯ
ಹ್ಮ್ ನೀರ್ರ್ಬೇಕು ಉತ್ತಮ ಮಣ್ಣಿನ ಗುಣ ಇರ್ಬೇಕು
ಹು
ಸರಿಯಾದ ವಾತಾವರಣ ಹವಾಮಾನ ಇರ್ಬೇಕು
ಹ್ಮ್ ಮನೆ ಸರಿಯಾಗಿ ಬರದಿದ್ದರೆ
ಹು
ಏನಾಗುತ್ತೆ ಗೊತ್ತಾ
ಹ್ಮ್ ಬೆಳೆ ಕಡಿಮೆ ಆಗುತ್ತೆ ಮತ್ತು ರೈತರಿಗೆ ಕಷ್ಟ ಬರುತ್ತೆ
ಮಳೆ ಜಾಸ್ತಿ ಬಂದ್ರೂನೂ ಏನಾಗುತ್ತೆ ಗೊತ್ತಾ ಇರೋ ಬೆಳೆಲ್ಲ ಅವಾಗನು ರೈತನ ಜೀವನ ನೋಡಿ
ಹ್ಮ್
ಮಳೆ ಕಡಿಮೆ ಬಂದರೆ ಬೆಳೆ ಕಡಿಮೆ ಆಗುತ್ತೆ ಮಳೆ ಜಾಸ್ತಿ ಬಂದರೆ ಇರೋ ಬೆಳೆ ಕಾಪಾಡ್ಬೇಕು
ಹಾ
ಅದಕ್ಕೆ ನಾನ್ ಹೇಳಿದ ನಿಮಗೆ ನಳೆ ಬಂದ್ರು
ಹ್ಮ್
ರೈತ ಕೆಲ್ಸ ಮಾಡ್ಲೇ ಅದಕ್ ಸಿಗ್ತಾನೆ ಇರ್ತಾರೆ ಯಾವಾಗೂ
ಹೌದು
ನಾವು ರೈತರನ್ನ ಗೌರವಿಸಬೇಕು ತುಂಬಾ
ಹ್ಮ್
ಅವರು ಹಗಳು ರಾತ್ರಿ ಪರಿಶ್ರಮ ಮಾಡಿ ನಮಗೆ ಆಹಾರ
ಹಾ
ಬರೋ ಹಾಗೆ ಸಿಗೋ ಹಾಗೆ ಮಾಡುತ್ತಾರೆ
ಹೌದು ನಾವು ಇವಾಗ ಎಷ್ಟೇ ವಿ ತರತರವಾದ ಅಡುಗೆಗಳನ್ನ ತಿನ್ಬೋದು ಅದಕ್ ಕಾರಣ ಅವರೇ ಆಗಿರ್ತಾರೆ
ಹೌದು ಮತ್ತೆ ಇ ಒಂದು ಮ ನಮ್ಮ
ಹ್ಮ್
ಹ ನಮ್ಮ ಮುಂದಿನ ಜೀವನ ಹೇಗೆ ಆಗಬೇಕು ಅಂದರೆ ವಾಕೀಲ ಸ್ಥತಿಯಾ
ಹ್ಮ್ ಹೇಳಿ
ನಮ್ಮ ಮುಂದಿನ ಜೀವನ ಹೇಗೆ ಆಗಬೇಕು ಅಂದ್ರೆ
ಹಾ
ನಮ್ಮ ಹ್ಮ್ ಮುಂದಿನ ಇದು ವಿದ್ಯಾರ್ಥಿಗಳು
ಹ್ಮ್
ಇರ್ತಾರಲ್ಲ ಅವರಿಗೆ ಸ್. ಈ ಕೃಷಿ ಅನ್ನೋದು.
ಹ್ಮ್
ಒಂದು ಪಾಠವಾಗಿ ಇಟ್ಟು.
ಹ್ಮ್
ವಾರಕ್ಕೆ ಎರಡು ದಿನ ಕೃಷಿಗೆ ಕರ್ಕೊಂಬಂದು. ಅಲ್ಲಿ ಕೆಲಸವನ್ನು ಮಾಡಿಸಬೇಕು.
ಹೌದು.
ಯಾಕೆ ಅಂದ್ರೆ ರೈತನ ಕಷ್ಟವನ್ನು ತಿಳ ಅವ್ರಿಗೆ ಗೊತ್ತಾಗುತ್ತೆ ನಂತರ.
ಹೌದು ಹೌದು.
ಹ್ಮ್
ಈ ರೀತಿನೂ ಇರ್ಬೇಕು.
ಹೌದು ಅದೊಂದು ಹೇಗೆ ಅಂದರೆ ಕೃಷಿ ಅನ್ನೋದು.
ಹ್ಮ್
ಆಹ್ ಯಾವ ಪುಸ್ತಕದಲ್ಲೊದುವುದೋ.
ಹ್ಮ್
ಇಲ್ಲಾಂದ್ರೆ ಏನೋ ಮಾಡೋದಲ್ಲ.
ಹ್ಮ್
ಕೃಷಿಗೆ ಕರ್ಕೊಂಡ್ಹೋಗಿ ಕೆಲಸ ಮಾಡಿಸಬೇಕು. ಪುಸ್ತಕದಲ್ಲಿ ಓದುವುದಲ್ಲ ಕೆಲ್ಸ ಮಾಡಿಸಬೇಕು.
ಹ್ಮ್
ವಾರಕ್ಕೆ ಎರಡು ದಿನ.
ಹ್ಮ್
ಇಲ್ಲ ಒಂದು ದಿನ ಆವಾಗ ರೈತನ ಬೆಲೆ ಗೊತ್ತಾಗುತ್ತೆ.
ಈ ಹ ಇವಾಗ ನಾವು ಓದಿದ್ರೆ ನಮ್ಗೆ ಹೆಂಗ್ ಕೆಲ್ಸ ಸಿಗುತ್ತೋ.
ಹ್ಮ್ ಮ್
ಅ ನಮ್ಗ್ ಸಂಬಳ ಸಿಗುತ್ತೆ ಅಲ್ವಾ.
ಹೌದು.
ನಾವ್ ಮಾಡದು ಎಲ್ಲದಕ್ಕಿಂತ ಜಾಸ್ತಿ ಸಂಪಾದನೆ ಅವರೇ ಮಾಡ್ತಾರೆ.
ಖಂಡಿತ ರೈತರು.
ಹಾ
ನಮ್ಮ ಅನ್ನದಾತರವರು ನಾವು ಯಾವಾಗಲೂ ರೈತ್ ತರನ್ನ ಗೌರವಿಸಬೇಕು.
ಹೌದು.
ಅವರು. ಅವ್ರದೆಲ್ಲಾ ಬಿಡಿ.
ಹ್ಮ್
ಅವರೆಲ್ಲಾ ತುಂಬಾ ಗಟ್ಟಿ ಇರ್ತಾರೆ ರೈತರು ಯಾಕೆ ಅಂದ್ರೆ ಅವರು ತುಂಬಾ ಕೆಲ್ಸ ಮಾಡ್ತಾರಲ್ಲಾ ಹೊಲದಲ್ಲಿ.
ಹೌದು ನಿವ್ ನೀವು ತುಂಬಾ ಮಾಹಿತಿ ತಿಳ್ಕೊಂಡಿದ್ದೀರಾ.
ಹ್ಮ್ ಮತ್ತೆ ನನಗೆ ನಿಮ್ಮೊಂದಿಗೆ ಮಾತನಾಡಿ ತುಂಬಾ ಸಂತೋಷವಾಯತು.
ನನ್ಗು ಕೂಡ ತುಂಬಾ ಸಂತೋಷವಾಯ್ತು.
ಮತ್ತೆ ಸಿಗೋಣ ಜಾಗ್ರತೆಯಿಂದ ಇರಿ.
ಹಾಂ ಸರಿ.
ಧನ್ಯವಾದ
ಧನ್ಯವಾದಗಳು
ಧನ್ಯವಾದಗಳು
ಹ್ಞೂ